ಹಲೋ
ಹಾ ಹಲೋ ಅಕ್ಕ ಕೇಳಸಾತತಿ??
ಹೌದು
ಆ ಕೈ ಏನ್ ಮಾಡತಿ
ಏನಿಲ್ಲ ನೋಡ ವಡಾ ಚಟ್ನಿ ಸಸ್ ಮಾಡತ್ತನ್
ಹಾಕ ವಾಡಾ ಮಾಡತ್ತ ಅಕ್ಕ
ಹಾ ಹೊಡಾವಣಾ ತಿನ
ಹ್ಮ್
ದಿತ್ ನೋಡ ಹಾಕೊಂಡು ಹೋತು
ಬಾಳ ಕುಡಿತ ನಕ್ಕ ಹಾಲ
ಹ್ಮ್ ಬಾಯಿ ಹಾಕಿತ್ತು ಬೇಯಸ್ಯ ಹೋಗವು
ಹ್ಮ್ ಅಂತ ಅಕ್ಕ ಮತ್ತೇನ
ಏನಲ್ಲ ನೋಡ್ ನಷ್ಟಕ್ ಮಾಡಕಿದೀವು
ಅಕ್ಕ ಏನ್ ಮಾಡತ್ತರಿ ಅಕ್ಕ ನಾಷ್ಟ ಅಕ್ಕ
ವಡಾ ಮತ್ತ ಕೊಬ್ಬರಿ ಚಟ್ನಿ
ಹಾಕ್ಕ
ಹ್ಮ
ನೀವ್ ರಾತ್ರಿನೂ ಹೆಂಗ ನಾಷ್ಟ ಮಾಡ್ತೀರನಕ್ಕ
ಯಾವಾಗ ತಿನ್ಬೇಕ ಅನ್ಸತೆ ಅವಾಗ
ಹಾ ಹಾ ಹಾ
ಮುಂಜಾನೆ ರಾತ್ರಿ ತಿನ್ಬೇಕ ರಾತ್ರಿ ಮಧ್ಯಾನ್ ಗ ಮದ್ಯಾಹ್ನದಾಗ ರವಾ ದೋಸೆ ಮಾಡಿದ್ದೀವ
ಹಾಂ
ನಮ್ಮ ಮನೀಗ ಬಂದಿಟ್ಟ ಪೋನ್ ಯಾರು ಬಂದಿ
ಹಾ ಹಾ
ಹಂಗ್ರ ವಾರ ಹೆಂಗ ಬರ್ತರ ತಾನ
ಹ್ಮ್ ಹ್ಮ್
ಮತ್ತ ನೀವ ನ್ ಮಾಡಾತೀರಿ
ಏನ್ ಇಲ್ ನೋಡಕ್ಕ ನಾ
ಹ್ಮ್
ಹಿಂಗ ಕೂತಿದ್ವಿ
ಹ್ಮ್ ಚಾದು
ಚದು ಏನಿಲ್ಲಕ್ಕ ಚಾದು ಕುಡಿಯಂಗಿಲ್ಲ ನವು
ಹ್ಮ್
ನಿಮ್ಮದಕ ಚ್ಚ ಅದು
ನಮ್ಚ ಅಥವಾ
ಹಾ
ಹ್ಮ್ ಯಾರ್ಡೆರಡು ಸಲ ಆಚಾ
ಹ ಹಾ ಇನ್ನ ವಡಾ ಮಾಡವ್ರನ್ನ ಹಾ
ಎರಾಡು ಎರಡ್ ಸಲ
ಹಾ ಎಂತ ಅಕ್ಕ ಮಾಮದು ಏನ್ ಮಾಡತಾರ ಅಕ್ಕ
ಮಾಮಾ ಊರ ಒಗ್ಯನ
ಹಾ
ಮ ಅತ್ತಿಗ ಹಿಂದ್ ಕೂತಾರು ಅಜ್ಜ ಅಜ್ಜಿ ಇದು
ಹಾ
ಮತ್ತ ನಮ್ಮ ಅಕ್ಕ ಬಂದಾಳ
ಹಾ ಹಾ
ಹಮ್ ಅಂತ ಅದಕ್ಕ ನಾಷ್ಟ ಮಾಡಾತಿದಿವ. ಸಂಜಿಕ ಹೊಕ್ಕಾಳ ಯಾಂಬಾಲ್ ಅತ ಹೇಳಿ.
ಹ್ಮ್.
ನಮ್ಮ ಯಜಮನ್ರ ಅಕ್ಕಾ.
ಹ ಹಾ ಹಾ ಮನಿ ಹೆಣ್ಣ ಮಗಳ ಏನ್ ಅಕ್ಕ.
ಹ ಹ. ಮತಕ್ಕಾ ನೀವ್ ಹೆಂಗ್ ಮಾಡ್ತಿೀರಕ್ಕ ಉದ್ದಿನ ವಡಾಕ್ಕ.
ಉದ್ದಿನ ವಡಾ ಉದ್ದ ನೇಣಿ ಹಾಕಿರ್ತವ ಒಂದ್ ನಾಲ್ಕ ಐ ಟಾಸ ನೇಣಿ ಬಿಡುದ ಅವನ್.
ಅಕ ನೀವ ಉದ್ದ ಹಿಂಗ ಕಾಳ ಇರ್ತ್ತಲ್ಲ ಅವನ ಹಾಕ್ತರಿ.
ಉದ್ದಿನ ಬ್ಯಾಳಿ ಅನಾಕ ಹೊಗ ಅಂದಿ ನಾನು. ಉದ್ದಿನ ಬ್ಯಾಳಿ ನಾಕ ಐದ ಟಾಸ್ ನೇಣಿ ಉಗಿದು ಅವತುರ್ಣ. ನುಣಂಗೆ ರುಬ್ಬುದ. ಅತ ರವ ಹಾಕಿ ನೇಣಿ ಇಡುದು ಒಂದ ಮಾಡೋದು ಅಂತ ಟಾಸ್ ಇರ್ತಾನ.
ಹ್ಮ್ ಅಕ್ಕಾ.
ಅದ್ರಾಗ ಏನಾರ ನೀರಿನ ಅವಶ ಜಾಸ್ತಿ ಆಗಿತ್ತ ಅಂದ್ರೂ ನ ಹಿರ್ಕೊಂಡ್ ಗಟ್ಟಿ ಆಕತ್ತ.
ಹ ಅಕ್ಕಾ.
ಮತ್ತ ಇದನ್ ಮಾಡೋದು ಒಂದಿಟ ಕಡ್ಲಿ ಹಿಟ ಒಂದಿಟ ಅಕ್ಕಿ ಹಿಟ ಮಾಡತ್ನೇ ಹಾಕೋದು ಅಂದ ನಾಕ್ ಶೇಂಗಾ ಒಗಿದ. ಮತ್ ಮೆಣಸಿನ್ ಕಾಯ ಕೂತಂಬ್ರಿ ಕರಿಮೆವ. ಜೀರಿಗಿ ಅಜವಾನ ಎಲ್ಲಾ ರುಬ್ಬಿ ಹಾಕುದ ಒಂದ ನಾಕ್ ನಾಕ ಕೊಬ್ಬರಿ ಹೋಳ್ತರದ ಹಾಕುದ ಅದ್ರ ಅದನ್ನ ಹೋಳಿ. ಚೂಡಾಕ ಹೋತಿರ್ತಾರಲ್ಲ. ಹಂಗ ಹೋಳಿ ಹಾಕೋದ.
ಹ.
ನಡಡ್ಬಾರಕ್ವು ಕ್ರಿಸ್ಪಿ ಬಂದು ಅಂದ್ರಕ ಬಾಯಾಗ ಶಿಂಗ್ ಹತ್ತತ್ತದ ಅಂತಾರ ಅವ.
ಹ ಹ ಅಕ್ಕಾ.
ನೀವು ಹಾಕಿರ್ತಿರ ಇಲ್ಲೋ.
ನಾವ ಏನ್ ಹಂಗಗೆನ್ ಹಾಕಂಗಿಲ್ಲಕ್ಕ ವರಿ ಉದ್ದಿನ ವಡಾ ಅಂದ್ರ. ಅದ್ರಾಗ ಉಳಾಗಡ್ಡಿ ಮತ್ತ ಮೆಣ್ಸಿನ್ಕಾಯಿ ಅಟ್ ಹೆರಿಚಿ ಹಾಕೋದ.
ಹ್ಮ್ ಉಳ್ಳಾಗಡ್ಡಿ ಹಾಕ್ ಬಕ್ ಹ್ಮ ಬೆೆಣ್ಸಿನ್ಕಾಯಿ ಅದು ರುಬ್ಬಿ ಹಾಕುದಾ. ಕಾರಾ ಉಪ್ಪಿಗೆ.
ಗಡ ಏನ್ ಬಾ ಹಾಕಿ ಮಾಡಿರ್ಲಕ್ಕ ನಾವೇನ್ ಯಾವಾಗ ಒಮ್ಮೆ ಹಾಕಿದ ಅನ್ಸ ಹಿಂಗ ಮೆಸಿನ್ಕಾಯಿ ಅಷ್ಟಾ.
ಹ್ಮ್ ಹ್ಮ್.
ಅಷ್ಟ ಹಾಕಿ ಮಾಡಿರ್ತು ಮ ಮತ್ತ ಕಡ್ಲಿ ಬ್ಯಾಳಿ.
ಮದ್ದಿಂದಾಗ ರವಾದಾಸಿ ಮಾಡಿದ್ದೀವು ಬಾಳ್ ಶಿವ್ಯ ಆಗಿದ್ದು.
ಹಾಕ್ಕ ಹೆಂಗ ಮಾಡಿರಕ್ಕ ಅವನ್.
ರವಾ ಮರ್ಜ ಯಗ ನೀ ಇ ಉ ದದಾನ
ಹಾ
ಅಂತ ನೇಣಿ ಹೋಗದ ಒಂದ್ ಹತ್ ಹದ್ನೈದು ನಿಮಿಷ್ ನೆನದ್ರ ಸಾಕ ಅದೇನ್ ಬಾಳತ್ ನೆನಿದಲ್ಲಾ.
ಹಾ.
ಮತ್ತ ಉಳ್ಳಾಗಡ್ಡಿ ಹಾಕುದ.
ಹ್ಮ್.
ತಳ್ಳಗ ತೆಳ್ಳಗ.
ಹಾಕ್ಕಾ.
ಒಂದಿಟ ಜೀರ್ರಿಗೆ ಉಪ್ಪ ಅರದ ವಗ್ಯುದ.
ಹ್ಮ್.
ಮತ್ತಾ ಬಾಳ್ ಏನು ಮಸಾಲೆ ಇಲ್ಲ ಅದಕ್ಕ ಸೋಡಾ ಸಕೆ ಹಾಕುವಂಗಿಲ್ಲ
ಹಾ
ಬಾಳ್ ಹುಳಿ ತೊಗೋಂಗಲ್ ಮೊಸರ ಅಟಾ ಮೀಡಿಯಮ್ ತಗೋದ ಒಂದ್ ಸಪ್ಪ ಒಂದ್ ಮೊಸರ ಚಲೋ ಆಕ್ಕಾ ಸ್ವಾದ ಆಕಾ ಒಂದಿಟ ಹರಿಕತ ಅಂದ್ರ ಒಂದಿಟ ಮೈದಾ ಇಟ್ರೆ ಗೋಧಿ ಇಟ್ರ ಹಾಕುದದ್ರಾಗ
ಹಾ ಸ
ಹಓ ಹೌದು ಆಶಿ ಇಟ್ಟನ್ ಗತ್ತ ಕಲ್ಸೋದ
ಹಾ
ಹೌದ ಚಲೋ ಅಕ್ಕ ಅದ್ರ ಜೋಡಿ ಏನ್ ಚಟ್ನಿನ ಬೇಕತ್ತ ಅಲ್ಲಿ ಕೆಂಪ ಚಟ್ನಿ ಸೋಲಿ ಖಾರ ಉಡ್ಕೊಂಡು ತಿನ್ಿ ತುಪ್ಪ ಹಾಕೊಂಡ್ ತಿಂದ್ರೆ ಮಸ್ತ್
ಹಾ ಮತ್ತಕ್ಕ ಅದ್ರಾಗ ನಾವವು ಉದ್ದಿನ ಬೆಳಗ್ ಕೂರ್ಸಿನೆ ನೀಟ್ದ್ನುೂ ಸಣ್ಣ ಮಾಡ ಹಾಕರು ಬಿೀ ಅದು ಮಸ್ತಕ ಕವ
ನಾ್ವಾಗ ಹಂಗ ಮಾಡಿಲ್ಲ ಕೇಳೇನಿ ಈ ಮಾಡೋದೊಬ್ರ ಇಡಲ್ಲ
ಹ ನಾವ್ ಮಾಡ್ತೀವ ಅಕ್ಕ ಮನ್ಯಾಗ ಟೇಸ್ಟ್ ಅಕವು ಬಾಯಾಗ ಟೇಸ್ಟ್ ಹತತ್
ನೋಡ ಕೈ
ಹ್ಮ ಮತ್ತೆನ್ ಮಾಡೋ್ರಕ್ಕ ಉದಿನ ಬಟ್ಟೆ ಮಾಡೋ್ರನ್ನು
ಹ್ಮ್ ಉದ್ದಿನೋಡ ಮಾಡೋದ ಒಂಗಿಟ ಪಲಾವ್ ಮಾಡೋ ಮಾತ ಅದಟ ಹೆಂಗ ಸಗನ್ ಆಕತಿ
ಹ
ಅಜ್ಜಿನು ಈಗ ಸಂತಿ ಹೋಯಿ ಬಂದ್ರ
ಹಾ ಅಕ್ಕ ಶನಿವಾರ ಸಂತ ಮಾಡ್ತಾರ ನಕ್ಕ ಏನು ಸಂತಿ ಯಾವ ಮಾಡ್ತಾರಕ್ಕ ನೀ ಹ ಹಾ ಹಾ ಹಾ ಹಾ ಹಾ ಅದ ಶನಿವಾರ ಮಾಡ್ತ
ಹ್ಮ್ ಶನಿವಾರ್ ಶನಿವಾರ ಸಂತ ಮಾಡ್ತಾರ ನಾ ಮೂೂರ್ತ್ತಂಜನಿವಾರ ಶನಿವಾರ ಸಂತ ಮಾಡ್ತಾರ ವಾರಕ್ ಒಮ್ಮೆ ಮಾಡ್ತಾರ
ಹ್ಮ್ ಹಾ್
ಏನೇನ್ ತಂದಾರ್ ನೋಡಿ ಕಾಯಿಪಲ್ಯ ಅದು ಹಾಕಿ ಮಾಡಿ ಎಲ ಹೊಡದ್ ಒಂದ ಕುಕ್ಕರ್ ಮತ್ತ ಚಟ್ನಿ ಮಾಡೋುದು ವಡಾ ಮಾಡೋುದು ಪವನ ಯಾರಗಟ್ ಹಾಕುದು ಅಂದ್ರ ನಮನಗ ಏನ್ ನಮ ಅಜ್ೇನ ಬಿೇಡ್ ಪವನ ಯಾರ್ ಅಂದ್ರ
ಹಾಕ್ಕ ಹಾಕ್ಕ ಮನಿ ಹೆನ್ ಮಗಳ
ಹ್ಮ್ ಬಂದಾರು
ಹ್ಮ್ ಹಾ ಹಾ
ಕಸ್ ಬಿಕತ್ತ ನಾವ್ ಹೋದಾಗ ಬಾ ಕಜಿ ಮಾಡಿರ್ತಾರ ಎಲ್ಲಾ ತರ ಮಾಡೋುದು ಮಾರ
ಹಾಂ ಅಕ್ಕ
ಇಬ್ಬ್ರ ಮಂದದಾರು ಅದ್ರಾಗ ಒಬ್ಬಕ್ ಬರುದಿಲ್ಲ ಚನ್ನೈಗ್ ಯಕ್ಕ
ಹಕ್ಕ
ಈ ಈ ಎಕ್ಕ ನ ಆಟ ಬರುದು ಹ ಮಾಡ್ತಾರ ಸಮೀಪದಾರ
ಹಾ ಅಲ್ಲೇ ಇದದುರ ಆಗರ್ಬೇಕ ನಕ್ ಅವ್ರ
ಹಾ
ಹ್ಮ್ ಹ್ಮ್
ಂತ ನೀ ಎ ಮತಿವ
ಏ ಇಲ್ ನೋಡಕ್ಕ ಹಂಗ ಖಾಲಿ ಒ ಒಂದ್ ಸ್ವಲ್ಪ ಹಂಗ ಹೊೋರ್ಕಿತ್ತಕ್ಕ ಮಾಡ್ಕೋದ ಕುೂತಿನಿ ಹಂಗ ನೆನಪತ್ ಮತ್ ಕಾಲ್ ಹಚ್ಚ ಕಾಲ್ ಮಾಡಿ ನಿಂಗ
ಹ್ಮ್ ಹ್ಮ್
ಹ್ಮ ಸುಖ ಏನ್ಮ್ಮ ಅಕ್ಕ ಏನ್ ಮಾಡಾಅತಳ ನಿಮ್ ಅಕ್ಕ ದೊಡ್ ಜಗದಾಮಂಬ
ಅದಾಳ ಅಕ್ಕ ಅಕ್ಕೇನು ಏನ ಅಕ್ಕ ಏನ್ ಹೇಳು ಬಿಡವ ಅಕ್ಕ ಅಕೆಂದ
ಸಕಿ ನಕಿ ಸಕಿ
ಏನ್ ಬಿಡಕ್ಕ ಏನ್ ಹೇಳೋದ ಹಾ ಏನ್ ಮಾಡಳಕ್ಕಕ್ಕ ಏನ್ ಏಟು ಮಾಡಿ ಹೋಗುತಕ್ಕ ಮಾಡದ್
ಹ್ಮ್ ಹೋಗ್ಬೇಕ ತಲೆಅತ್ತಿ ಗಂಡನ್ ಮನೆ ಹೆಂಗೆ ಇದ್ಬಿಟ್ ತಾನ ನಾಯಿ ಕುಣ್ಣಿ ಹಂಗಿರು ಹ್ಮ್
ಅಂತಕ್ಕ ಮತ್ತ ಶ್ರೀ
ಶಿರಿನ ಸಾಲಿ ಹೊಂಟ ಇರ್ತಾಳವ ಈಗ ಸಾಲಿಗೆ ಹೋಗಿ ಬಂದಿರ್ತಾಳುವ ಇವತ್ ಶನಿವಾರ ಮೊರಮ್ ಇತ್ತ ಸೂಟಿ ಇತ್ತ ಹತ್ತ ಇಪ್ಪತ ಪೌನ್ಯಾರ್ ಬಂದ್ ತಕೊಂದು ಹೋಗನ ಮದ್ವೆ ಇತ್ತು
ಹ್ಮ್ ಹ್ಮ್
ಹ್ಮ್
ಅದು ಹೋಯಿ ಬಂದ ಹಂಗಟ ಹಿಂಗಟ ಒಂದ್ ಗಾಡಿ ಮಾಡಿದ್ರು ಹ ಎಲ್ಲಾರು ಕೂಡಿ ಹೋಯಿ ಬಂದ್ರು ಮದ್ವೆ
ಹಾ ಹಾ ಇಲ್ಲೆ ಅಕ್ಕ ಚಲೋ ಆಯ್ತು
ಹ್ಮ್ ಅಲ್ಲೆ ಅದಾಳ ಅಕಿಗ್
ಹ್ಮ್ ಯಾಕೋ ಇವತ್ತ ಆದಾಯಕ ಉಳುದಲು ವಿಶೇಷ
ಹಾ
ತುಂಬತ್ ಅಂದ್ರ ಆಡ್ತಾಳ ಹಂಗೇನಿಲ್ಲಾ ನಿದ್ದಿನ ಹಾಸುನ ಮಾಡ್ಬುಟು ನೋಡಿ
ಹಾ ಹಂಗ ಅಕ ಒಂದ್ ಸ್ವಲ್ಪ ಕೈ ಬಿಟ್ಟ ಆಡುತನ ಕಾಡು ಅವು
ಹ್ಮ ನಿದ್ದೆ ಹಾಸನ್ ಮಾಡಲಾರ್ದ ಕಿರಿ ಕಿರಿ ಕಿರಿ ಮಾಡ್ತತಿ
ಹ ಕೀಸ ದೊಡ್ಡ ಕೀಗಳೆ ಇದನ್ ಇತ್ತೆಲ್ಲಾ ಹಾಲ ಇದನ ಎಲ್ಲಾ ಹಾಗಿನಟ್ ಕ ಆಡ್ತಿರ್ಕಿಲ್ಲ ಸ ಮಾವನಿದ್ಲಿ
ಹಾ ಅಕ್ಕ
ಹಾಂ
ನೀ ಎಲ್ ಕೆ ಜ್ ಇಲ್ಲ ಶಾಲೆಗೂ ಹಾಲ ಕಾಯಿಸ್ ಕೊಡ್ತೀನಿ ಅಳತಳಕ್ಕೆ ಒಂದಿಟ್ಟ ತ ಹಾಲ ಕಾಯಾಕ ಇರ್ತನ್ಂಗ ಹಂಗ ಮಾತಾಡ್ನಿ
ಹಕ್ಕ
ಹಲ್ ಹಾಕನಿ ಅಂದ್ರ ಒಂದಿಟ್ಟ ಹ ಕಸಿ ಹಾಕಿಊ ಆಟಾ ಆಡ್ಕೋ ಆಟಡ್ ತ್ತ
ಹ್ಮ್
ನಿಮ್ದ ನಿಮ್ದ ಕಾಲೇಜ ಯಾವದೂ
ನಮ್ಮ್ದ ಐತ ಅಕ್ಕ ಇನ್ನ ಈಗ ಎಕ್ಸಾಮ್ ಮುಗ್ದಿದ್ವಕ್ಕ ಎಕ್ಸಾಮ್ಗ್ಯಾನ ನಾನು ಮನ ಕಖಾಲಿನ ಇದನೀ ಹಂಗ ಒಂದ ದಿನ ಇಲ್ಲೇ ನಮ್ಮ ಮಾಮ ಹ ಮನಿಗ್ ಹೋಗ್ಬೇಕತ್ತಂದ ಬಂದಿದ್ನ ಅಕ ಹಂಗ ಅಕ್ಕನುೂ ನಮ್ಮ ಅಕ್ಕನುೂ ಬಾ ಬಾ ನಕ ತಿಳ ಬಾ ಈಗ ಸುಟಿ ಐತಿ ಒಂದ್ ಎರಡು ನನತ್ ಹೋಗಿ ಕತನ ಆ ತಿಳ ಅದಕ್ಕ ನಾನು ಒಂದ್ ಎರಡು ದಿನ ಬನ್ನಿನಿ ಈ ಕಡೆನ ಮಾಮಗ ಮನಿಗೆ ಎನ್ನ ಒಡು ದಿನ ನಿತ್ ಹೋಬೇಕು ಅನ್ನೋದ ಐತಕ್ಕ ಇನ್ನ ಜುಲೈ ಒಂದಕ್ಕ ನಮ್ದು ಕಾಲೇಜ್ ಸ್ಟಾರ್ಟ್ ಆಗತ್ತ ಅಂದರಕ್ಕ
ಹ್ಮ್ ಆದನಿನ ಒಂದ್ರ ತೊಂದ್ರ ಜವಾಗ ಹಮ್ಸುದಿಲ್ಲ
ಹಾ ಅಕ್ಕಾ ಅದಕ್ಕ ನಾನು ಬಂದ ಒಂದ ಎರಡ್ ಜನನ್ ಇಲ್ಲಿ ಮಾವಾಗ ಮನ್ಯಾಗ ಹಾ
ಚಾವ ಕುಡದಲ್ ಬ್ಣಿ ಹಳ್ಳ ವಳ್ಳ ಚಾನ ಕೊಯಾಂಗ ಕತ್ತ
ಹ ಅಕ್ಕ ಏನ್ ಕುಡಂಗಿರ್ತ
ಅಲ್ಲಿ ಇೇನ್ ಹಾಕಿನ್ ತಗೋಕ ಹ ಕಯ ಕಸ ಆತನ್ ಮತ್ ಹಾಕ್ತನ್ ಮತ್ ಹ ಹ ಇಡ್ಲ
ಹಾಕ್ಕ ಹೇಳಡಕ್ಕ
ನ